ಏನ್ ಮಾಡ್ತಾ ಏನ್ ಮಾಡ್ತಾ ಇದ್ದೀರಾ ಹಲೋ
ಕೊಂಡಿದ್ವಿ ನೀವು
ಹೌದಾ ಚೆನ್ನಾಗಿದ್ದೀರಾ
ಹಾ ಕುತ್ಕೊಂಡಿದ್ವಿ ನೀವು ಹಾ ಚೆನ್ನಾಗಿದ್ದೀನಿ ನೀವು
ನಾವು ಈಗ ತಾನ ಅಡಗೆ ಮಾಡಿ ಮನೆಯವ್ರಗೆಲ್ಲಾ ಇಟ್ಟು ಒಂದ ನಾನೇ ಮಾಡಿದ್ದೆ ಇವತ್ತು
ಹೌದಾ ಹೌದಾ ನಿಮ್ ಅಡಗೇನು ಮಾಡಕ್ ಬರುತ್ತಾ
ಹಾ ಕಲಿತಾ ಇದ್ದೀನಿ ಚಪಾತಿ ಮಾಡಿ ಹೇಗ್ ಪಲ್ಯ ಮಾಡಿ ತುಂಬಾ ಚೆನ್ನಾಗಿತ್ತು ಹ್ಮ್ ಚಪಾತಿ ಮಾಡಿದ್ದೆ ಅದು ಪರೋಟಾ ಟೈಪು ಆ ಚಪಾತಿ ಮಾಡಿ ಮತ್ತೆ ಹ ಎಗ್ ಕರ್ರ ಮಾಡಿ ಮತ್ತೆ ಬುರ್ಜಿ ಮಾಡಿದ್ದೆ
ಹಾ
ಕುಕೂಮ ತರುಚಿಯ ವಿ ತ್ತು ಅಂತ ಹೇಳಿದರು ನಮ್ಮನೆಯವರೆಲ್ಲಾ ನಮ್ಮ ತಾತ ನಮ್ಮಪ್ಪ ನಮ್ಮಮ್ಮ ಎಲ್ಲರೂ ಹ್ಮ್
ಹಾ ನಮ್ಮ ಅಜ್ಜಿನೂ ಇವತ್ತು ಮೊಳ್ಕೆ ಕಲ್ ಸಾರು ಮುದ್ದೆ ಮಾಡಿದ್ರು ಮೊಳ್ಕೆಕಾಲ್ ಸಾರ ಅಂದ್ರೆ ಇಲ್ಲಿ ಫೇಮಸ್ಸು
ಹಾ
ಹೌದು ಈ ಏನು ಅವರೇ ಅವರೇ ಕಾಳು ಅವರೇ ಕಾಳು ನೆನಿಸಿ ಮತ್ತೆ ಬಟಾಣಿ ಆ
ಹೌದಾ ತುಂಬಾ ಚೆನ್ನಾಗಿರುತ್ತಲ್ವಾ ಅದು
ಹ ಹಳ್ಳಿಕಾಳು ಎಲ್ಲ ನೆನೆಸಿ
ಹಾ
ಹುಳ್ಳ ಕಾಲು ಎಲ್ಲ ನೆನೆಸಿ ಮಾಡಿದ್ರು ಅದು ತುಂಬಾ ಆರೋಗ್ಯಕ್ಕೂ ಒಳ್ಳೇದಂತೆ ಮತ್ತೆ ಅಂದ್ರೆ ಮೊಳಕೆ ಬಂದಿರೋ ಕಾಲು ಮುದ್ದೆ ಮಾಡಿದ್ರು
ಹೌದು ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೇದದ್ದು ಮಳಕೆ ಸಾರು ಎಲ್ಲ ಮತ್ತೆ ನಾವು ಅವಾಗವಾಗ ಮೊಳ್ಕೆ ಪಲ್ಯನ ಮಾಡ್ತೀವಿ ಪಲ್ಯ
ಹೌದಾ
ಹಾ ಅದ್ರ ಜೊತೆ ಚಪಾತಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಹ್ಮ್ ತಿನ್ಬೇಕು ಹ್ಮ್ ದಿನನಿತ್ಯ ಬೆಳಗ್ಗೆ ಹೋತ್ತು ತಿನ್ಬೇಕು ಹ್ಮ್
ನಮ್ಮ ಅಮ್ಮ ಅವರು ಹೇಳ್ತಿರ್ತಾರೆ ಬೆಳಗ್ ಬೆಳಗ್ಗೆನೆೇ ನೆನ್ಸ್ಕೊಂಡು ಅದು ಕಾಲೆಲ್ಲಾ ಸ್ವಲ್ಪ ತಿಂದ್ರೆ ಪುಷ ಆ ಶಕ್ ಪೌಷ್ಟಿಕಾಂಶಗಳು ಜಾಸ್ತಿ ಇರುತ್ತೆ ಶಕ್ತಿ ಎಲ್ಲ ಬರುತ್ತೆ ಅಂತ ಹೇಳ್ತಿರ್ತಾರೆ
ಚುರ್ಕ ಆಕ್ತಾರೆ ಮಕ್ಕಳು
ಹೌದು
ಓದಿದ್ದೆಲ್ಲ ನೆನ್ಪಿನ ಶಕ್ತಿ ಜಾಸ್ತಿ ಇರುತ್ತಲ್ವಾ ಅದಕ್ಕೆ ಹ್ಮ್ ನಾನು ಸ್ಕೂಲ್ ಸ್ಕೂಲ್ ಹೋಗ ಟೈಮ್ ಅಲ್ಲಿ ತಿಂತಾ ಇರ್ಲಿಲ್ಲ ಅವೇನು ಏನ್ ತುಂಬಾ ಹಾ ಎಷ್ಟು ಸಣ್ಣ ಇದ್ಯಾ ಅಂತ ಹೇಳ್ಬಿಟ್ಟು ಎಲ್ಲರೂ ಬೈತಾ ಇದ್ರು ನಮ್ಮ್ ಮನೆಯಲ್ಲಿ ನಾ ಅವರೆ ಎಲ್ಲ ಈ ವಯಸ್ಸಗೆ ಎಷ್ಟು ಸಣ್ಣ ಇದೆಯಲ್ವಾ ಚೆನ್ನಾಗಿ್ ತಿನ್ಬೇಕು ಹಂಗೆ ಹಿಂಗೆ ಎಲ್ಲಾ ಹೇಳ್ತಾ ಇದ್ರು ನಾನು ಕಿಂತ ಇದ್ದೆ ಆದೂ ಸಣ್ಣ ಇದ್ದೆ ಮತ್ತೆ ಊರಲ್ಲಿ ನಾನು ನಮ್ಮಣ್ಣ ಎಲ್ಲಾ ಫುಲ್ ಜಾಸ್ತಿ ಜಗಳ ಮಾಡ್ತಾ ಇದ್ವಾ
ಹಾ
ಅದಕ್ಕೆ ಅವರೆಲ್ಲಾ ಈ ಎಲ್ಲ ಬಾಂಧ ಎಲ್ಲ ಚೆನ್ನಾಗಿರ್ಬೇಕು ಈತರ ಜಗಳ ಮಾಡ್ಬಾರ್ದು ಅಂತೆ ಎಲ್ಲಾ ಬುದ್ಧಿವಾ ಹೇಳ್ತಾ ಇದ್ರು ಹ್ಮ್
ಹೌದಾ
ಹ್ಮ್
ನಮ್ಮ ಮನೆಯಲ್ಲಿ ನಾಳೆ ಒಂದು ಪರಂಪರೆ ಪೂಜೆ ಇದೆ
ಹೌದಾ ಏನ್ ಪೂಜೆ
ಪೂಜೆ ಅಂದ್ರೆ ನಾವು ಎಲ್ಲರೂ ಸೇರಿ ಮಾಡ್ತೀವಿ ಪೂಜೆ
ಹಾ
ತುಂಬಾ ಚೆನ್ನಾಗಿರುತ್ತೆ ಅದು ಪೂಜೆ ಅಂದ್ರೆ ನಮ್ಮ ನಮ್ಮ ಅಪ್ಪ ಅವರು ಮೊದ್ಲಿಗೆ ನಮ್ಮ ಅಪ್ಪ ಅವರು ಮಾಡ್ತಿದ್ ನಮ್ಮ ಅಪ್ಪ ನಮ್ಮ ಅಮ್ಮ ಎಲ್ಲಾರೂ ಮಾಡ್ತಿದ್ರು ಇತ್ತೀಚಿಗಂತೂ ನಾವು ಕಳಿರ್ಲಿ ಅಂತ ನಮ್ ಸ ಕೈಯಲ್ಲಿ ಮಾಡಿಸ್ತಾರೆ ಅಂದ್ರೆ ಬೆಳಗಳೆಲ್ಲ ಬೆಳೆದ ಮೇಲೆ ಲಾಸ್ಟ್ಗೆ ಇವಾಗ ಬೆಳೆ ಎ ಅದನ್ನೆಲ್ಲಾ ಮನೆಗೆ ತರ್ಬೇಕಂದ್ರೆ ಅಲ್ಲಿ ಪೂಜೆ ಮಾಡ್ಸಿ ತರ್ತಾರೆ ಮನೆಗೆ ಯಾಕಂದ್ರೆ ನಾವು ರೈತರು ಅದೆಲ್ಲ ನಮ್ಮ ಭಾಗ್ಯ ಅನ್ನ ಭಾಗ್ಯ
ಹೌದೌದು
ಇದು ಅಂತ ಆ ತರ
ಹ್ಮ್ ಹೌದೌದು ನಾವು ಬೆಳಿತೀವಿ ಎಲ್ಲಾ ತರಕಾರಿ ಈ ತರ ಸೊಪ್ಪು ಎಲ್ಲಾ ಹ್ಮ್ ಹೌದು
ಎಲ್ಲಾ ಬೆಳತಿೀವಿ ಎಲ್ಲದಕ್ಕೂ ಹಂಗ ಮಾಡಲ್ಲ ಭತ್ತ ರಾಗಿ ಅಷ್ಟೇ ಹಂಗ ಮಾಡ್ತೀವಿ
ಹೌದಾ ಚೆನ್ನಾಗಿರುತ್ತಲ್ವಾ ಆ ಬೆಳೆ ಅನದು ವಾತಾವರಣ
ಹ
ಹೌದೌದು ಮತ್ತೆ ಏನಂತ ಅಂದ್ರೆ ನಾವು ಚಿಕ್ಕ ಹೋಗಿದ್ದಾವಾಗ ದಿನನಿತ್ಯ ಬೆಳಿಗ್ಗೆ ಹೊತ್ತು ಡೈಲಿ ಮೆಟ್ಟಿ ಕ ಇದೆ ನಾನು ನಮ್ಮ ಸಹೋದರರು ಎಲ್ಲಾ ಏನಕ್ಕೆ ಅಂತಂದ್ರ ಬೆಳಗಿನ ಬೆಳಿಗಿನ ಜಾವ ಸ್ವಲ್ಪ ಯೋಗ ಎಲ್ಲ ಆಗುತ್ತೆ ಅಂತ ಅದು ಅವರೆಲ್ಲ ಸೈಕಲ್ಲ್ಲಿ ಬರ್ತ ತಾ ಇದ್ರು ನಾವು ನಡ್ಕೊಂಡ ಹೋಗ್ತಾ ಇದ್ವೆ ಅಯ ಅಷ್ಟ ದೂರ ಇರ್ಲಿಲ್ಲ ಹ್ಮ್ ತುಂಬಾ ಒಳ್ಳೇದು ನಡ್ಕೊಂಡು ಹೋಗ್ಬೇಕು
ಹೌದು ನಡ್ಕೊಂಡ ಹೋದ್ರೆ ಒಂಥರ ಚೆನ್ನಾಗಿರುತ್ತೆ
ಹಾ ಹೌದು ನಮ್ಮಜ್ಜಿ ಅವರೆಲ್ಲಾ ಡೈಲಿ ನಡೀತಾರೆ ಅಲ್ಲಿಗೆ ಏನಕ್ಕೆ ಅಂದ್ರೆ ಆಹ ಕುರಿಗಳು ನೋಡ್ಕೊಂಡು ಹಸುಗಳು ನೋಡ್ಕೊಂಡು ಎಲ್ಲಾ ಕಡೆ ಹೋಗ್ತಾ ಇದ್ರು
ಅಲ್ಲಿ ಅಂದ್ರೆ ಪರಿಸರ ಎಲ್ಲ ಚೆನ್ನಾಗಿರುತ್ತೆ ಅಲ್ಲಿ ಅಲ್ಲಿ
ಹೌದೌದು ಮತ್ತೆ ಏನ್ ಗೊತ್ತಾ ನಮ್ಮ್ ಮನೆಯಲ್ಲಿ ದಿನನಿತ್ಯ ಡೈಲಿ ಹಸುಗಳು ಕುರಿಗಳು ಎಲ್ಲಾ ಒಡ್ಕೊಂಡು ಹೋಗ್ತಾರೆ
ಹೌದಾ ನಿಮ್ ಮನೇಲಿ ಹಸುಗಳು ಕುರಿಗಳು ಎಲ್ಲ ಇದೆಯಾ
ಹಾ ಎಲ್ಲಾ ಇದೆ ನಾವೆಲ್ಲಾ ಅೆಲ್ಲ ಹಾಲೆಲ್ಲಾ ತಗೊಳಲ್ಲ ಹಾಲೆಲ್ಲಾ ನಮ್ಗೆ ಸಿಗುತ್ತೆ ಅಲ್ಲೇ ಮನೆ ಹತ್ರ
ಹೌದಾ ಮತ್ತೆ ಬೆಣ್ಣೆ ಎಲ್ಲಾ ಮಾಡ್ತೀರಾ ಅನ್ಸುತ್ತೆ ಹಸು ಹಾಳಿಂದ
ಹೌದೌದು ಗಿನ್ನು ಎಲ್ಲಾ ಮಾಡ್ತೀವಿ ನಮ್ಮಅಮ್ಮ ಸಿಹಿ ತಿಂಡಿ ಅ ತುಂಬಾ ಚೆನ್ನ್ ಮಾಡ್ತಾರೆ ನಾ ನಮ್ಮ ಸ್ನೇಹಿತರ್ರಿಗೆಲ್ಲ ತಂದು ಕೊಟ್ಟತೀನಿ
ಹೌದು ನಮ್ಮ ನಮ್ಮ ಅತ್ತೆಯವರು ಹೇಳ್ತಿದ್ರು ಹಸು ಅ ಕರು ಹಾಕದಾಗ ಮೊದಲಿಗೆ ಆ ಹಾಳೆಲ್ಲಾ ಎಷ್ಟು ದಿನನುೂ ಉುತ್ತ ಅಲ್ಲಿಯ ವಿ ಅದು ಪರಂಪರೆಯಿಂದ ಬಂದಿರೋದು ಅಂತ ಹೇಳ್ತಿದ್ರು
ಹ ಹದದು ಆ ಹಾಲ್ನಲ್ಲಿ ತುಂಬಾ ಪೌಷ್ಟಿಕತೆತೆ ಅ ತಿಂದ್ರೆ ನಮ್ಗೆ ಆಹ ಎನರ್ಜಿ ಜಾಸ್ತಿ ಚೆನ್ನಾಗ್ ಕೊಡುತ್ತೆ ನಮ್ಮ ದೇಹಕ್ಕೆ ಎಷ್ಟು ಕಸ್ ಎನರ್ಜಿ ಶತಿ ಅವೆಲ್ಲ ಚೆನ್ನಾಗ್ ಕೊಡ್ತದು ಅದಕ್ಕೆ ನಮ್ಮ್ ಮನೇಲಿ ಇವಾಗಲೂ ಮಾಡ್ತವಿ ತತ್ರೆ
ಹೌದಾ
ಹೌದು ನಮ್ಮ್ ಮನೆಯಲ್ಲಿ ಗಂಜಿ ಜಾಸ್ತಿ ಬಣ ಬೆಳಿಗ್ಗೆ ಹೊತ್ತು
ರಾಗಿ ಗ
ಹ್ಮ್ ಹಾ ನಾ
ಹೌದು ನಾವು ಅಂದ್ರೆ ರಾಗಿ ಗಂಜಿ ಮಾಡ್ತೀವಿ ಈ ರವೆ ಗಂಜಿನೂ ಮಾಡ್ತೀವಿ
ಹ
ರವೆ ರಾಗಿ ಎರಡುೂ ಚೆನ್ನಾಗಿರುತ್ತೆ
ಹ ಮತ್ತೆ ನನ್ ಬಾಲ್ಯ ದಿನಗಳಲ್ಲಿ ನಾ ಸ್ಕೂಲ್ಗೆ ಹ ನಾನು ಹೋಗ್ತಾ ಇರ್ಲಿಲ್ಲ ಅನ್ಸಬಿಟ್ಟು ಅ ಆಟ ಮಾಡ್ತಿದ್ದೆ ಇದು ನಮ್ಮ್ ಮನೆಯಿಂದ ಓಡಾಟ ಹೋಗ್ತಾ ಇದ್ದೆ ಸ್ಕೂಲ್ ಕರ್ ಕೊಂಡೋಗ್ಬಿಡ್ತಾರೆ ಅಂತೇಳ್ಬಿಟ್ಟು ಹ ಅದಿ
ತುಂಬಾ ಮಾಡಿದೀರಾ ಅನ್ಸುತ್ತೆ ಆತರ ತಲಾಟೆ ಕೆಲಸಗಳು
ಹೌದು ಅಂದ್ರೆ ಶಾಲೆಯಲ್ಲಿ ಶಿಕ್ಷಕರು ಹೊಡಿತಾರೆ ಅಂತೇಳ್ಬಿಟ್ಟು ಭಯ ಬಂದ್ಬಿಟ್ಟಿತ್ತು ನಂಗೆ ಅದಕ್ಕೆ ಒಟ್ಟೋಗ್ತಿದ್ದ ಅೇ ನಮ ನಮ್ಮ ತಂದೆ ತಾಯಿ ಎಲ್ಲ ತುಂಬಾ ಚೆನ್ನಾಗ್ ಒಡ್ದ ಶಾಲೆಯಲ್ಲಿ ಬಿಟ್ಟು ಬ ್ರು ಹತ್ರ ಅಲ್ಲಿ ನಮ್ದ ಮು ಮು ಮು ಮುಂಜಾನೆನೆ ಬೆಳಿಗ್ಗೆನೆೇ ಇದದ್ದೇಳ್ಬೇಕಿತ್ತು ನಮ್ ಸ್ಕೂಲ ಅಲ್ಲಿ ಎದ್ದು ಯೋಗ ಮಾಡಿ ಹ ಅವೆಲ್ಲ ಯೋಗ್ಯ ಯೋಗ ಮಾಡಿ ಮತ್ತೆ
ಓದೋಕ್ಕೆ ತುಂಬಾ ಅಂದ್ರೆ ಹಾ ಹಾ ಅದೆಲ್ಲ ಮಾಡಿದ್ರೆ ಓದಕ್ಕೆಲ್ಲ ತುಂಬಾ ಚೆನ್ನಾಗಿ ಅ ಮನ್ಸ ಬರುತ್ತೆ
ಹೌದೌದು ಮತ್ತೆ ಅದೆಲ್ಲ ಮಾಡಾದ್ಮೇಲೆ ಓದಕ್ ಕುರುಸ್ತ ಇದ್ರು ನಮ್ಗೆ ಸ್ವಪತ್ ಓದ್ಬೇಕು ಸ್ವಲ್ಪತ್ ಓದಾದ ಆದ್ಮೇಲೆ ಮತ್ತೆ ಕಾಫಿ ಟೀಓದ ಬಗ್ಗೆ ಕಾಫಿ ಟೀ ತಂಧ್ ಕೊಡ್ತಾ ಇದ್ರು ಕಾಫಿ ಟೀ ಆದ್ಮೇಲೆ ಮತ್ತೆ ನಾಷ್ಟ ತಿಂಡಿ ಕೊಡ್ತ ಇದ್ರು ಒಂದೊಂದ ದಿನ ಒಂದೊಂದ ತರ ತಿಂಡಿ ನಮಸ್ ವಸ್ತಿಿನಲಯದಲ್ಲಿ ತಿಂಡಿ ತಿಂತಾ ಇದ್ವೆ ಮತ್ತೆ ಮತ್ತೆ ಮತ್ತೆ ಕ್ಲಾಸಸ್ ಇರ್ತಾ ಇತ್ತು ಮತ್ತೆ ಕ್ಲಾಸಸ್ ಕ್ಲಾಸಸ್ಗೆ ಹೋಗ್ತಾ ಇದ್ದೆ ಮತ್ತೆ ಒಂದೊಂದ್ಸರಿ ಏನಾದ್ರು ಪಿ ಟಿ ಪೀರಿಯಡ್ ಏನಾದೂ ಇತ್ತು ಅಂತಂದ್ರೆ ನಮ್ಗೆ ಆ ಎಲ್ಲ ಆ ಆಟಗಳ ಆಡಿಸತಾ ಇದ್ರು
ಹೌದಾ
ಕ್ರೀಡೆಗಳು ಹ್ಮ್ ನಿಮ್ಗೆ ಏನ್ ಬೇಕೋ ಅ್ ಎತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೊಟ್ಬಿಡ್ತಾ ಇದ್ರು ನಮ್ಮ ಶಿಕ್ಷಕರು ನಾನು ನನ್ ಸ್ನೇಹಿತೆ ಅಂತೂ ಹ್ಮ್ ಇ ಮಾಡ್ತೇರಿ ನೀವು ನಿಮ್ಮ್ ಸ್ಕೂಲಲ್ಲಿ
ನಮ್ ಸ್ಕೂಲ್ಲ್ಲಿ ಹೆಂಗ ಅಂದ್ರೆ ಎಲ್ ನಾ ಆಟಾಡಸ್ತಿದ್ರು ಒಬ್ಬೊಬ್ಬರು ಒಬ್ಬ ಇವಾಗ ಇಬ್ಬಿಬ್ರು ಜೋಡಿ ಮಾಡ್ತಿದ್ರು ಆ ಎರಡು ಕಾಲು ಕಟ್ಬಿಟ್ಟು ಯಾರು ಬೇಗ ಹೋಗಿ ಅಲ್ಲಿ ಮುಂದೆ ಬಾಲಿಸಿ ಇಡ್ತಾ ಇದ್ರು
ಹ್ಮ್
ಆ ಚೆಂಡುಗಳನ್ನು ತಗೊಂಡು ಬಂದ್ರೆ ಯಾರ್ ಚೆಂಡು ಬೇಗ ತಂದಿದ್ದಾರೆ ಅವರು ಹ ಗೆದ್ದಿದ್ದಾರೆ ವಿಜೇತ್ರು ಅಂತ ಎಲ್ಲ ಇದ ಮಾಡ್ತಿದ್ರು ತುಂಬಾ ಚೆನ್ನಾಗಿರ್ತಿತ್ತು ಗೆದ್ದಿರ ಅವ್ರಿಗೆ ಮತ್ತೆ ಅವ್ರು ಆಹ ಬಹುಮನ ಕೊಡ್ತಿದ್ರು
ಹೌದೌದು ಬಹುಮಾನ ಎಲ್ಲ ಕೊಡ್ತಾ ಇದ್ದಲ್ವಾ
ಅದೇ ಅಂದ್ರೆ ಬಾಯ ಅಂದ್ರೆ ಅದೇ ಅಲ್ವಾ ತುಂಬಾ
ಹ್ಮ್ ಹೌದು ನಾನು ನನ್ನ ಸ್ನೇಹಿತೆ ಒಬ್ಳು ಅದು ಹಿಂಗೆ. ಹಂಗೆ ಆಟ ಆಡೋದಿಕ್ಕೆ ಹೋಗಿದ್ವೆ ಅಂದ್ರೆ ಜೋಕಾಲಿ ತರ. ನನಗೇ ನ ಅಷ್ಟ. ಅಷ್ಟೊಂದು ಭಯ ಇರ್ಲಿಲ್ಲ ಅವಳಿಗೆ ತುಂಬಾ ಭಯ ಪಟ್ಕೊಂಡ್ ಬರ್ಲ ಬರಲ್ಲ ಬರಲ್ಲ ಅಂತಂದ್ಲು ಮತ್ತೆ. ಮತ್ತೆ ನಾನೇ ಕರ್ಕೊಂಡು ಹೋದೆ ಹ್ಮ್ ನೀವ್ ಆಡಿದೀರಾ ಜೋಕಾಲಿ ಲ್ಲಿ ಇವಾಗಾದ್ರೂ.
ಹೌದು ಆಡಿದ್ದೀನಿ ನಾನು.
ಹ್ಮ ಚೆನ್ನಾಗಿರುತ್ತಲ್ವಾ
ಹೌದು ಚೆನ್ನಾಗಿರುತ್ತೆ ಆಡೋದು ಅಂದ್ರೆ ಎಲ್ಲರಿಗೂ ಅಷ್ಟೇ ಅಲ್ವಾ ನಾವ್ ಚಿಕ್ಕ ಮಕ್ಳ ಇದ್ದಾಗ ಅದೆಲ್ಲಾ ಹಾಡಿರ್ತಿವಿ ಇವಾಗ ನೆನ್ಸ್ಕಡ್ರೆ ಯಾವಾಗ ಎಲ್ಲಾ ಹಿಂಗ ಆಡ್ತಿದ್ವಾ ಆತರ ಎಲ್ಲಾ ಅನ್ಸು ತುಂಬಾ ಚೆನ್ನಾಗಿರುತ್ತೆ ಆಟಾಡೋದು ಎಲ್ಲ
ಹ ಇವಾಗ ಆತ್ರ ಆಟಗಳ ಆಡಕ್ ಸೈಮ
ಹ ಯಾರು ಆಡೋದೇ ಇಲ್ಲ ಎಲ್ಲಾ ಅಲ್ಲಿ ಇಲ್ಲಿ ಸುತ್ತುತ್ತಾರೆ ಇವಾಗ ಯಾರ ಮಕ್ಕಳನ್ನ ಬಿಡೋದು ಇಲ್ಲ ಆಚೆ ಆಡೋದಿಕ್ಕೆ
ಹ್ಮ್ ಹೌದು ಚೆನ್ನಾಗಿರುತ್ತೆ ಆತರ ಆ ಆಟಗಳೆಲ್ಲ ಆಡದ್ರೆ ಹ್ಮ್ ಮತ್ತೆ
ಹ್ಞ
ಹ್ಮ ನೀವು ಈವಾಗಿ ಏನೇನ್ ಆಟ ಆಡ್ತೀರಾ
ಹೇಳ್ಬೇಕು ನೋಡಿ
ಹ್ಮ್ ನಾವ ಇವಾಗೂ ಹ ಚೌಕಾಬಾರ ಕುಂಟೆ. ಬಿಲ್ಲೆ ಮರ ಕೋತಿ ಎಲ್ಲ ಆಡ್ತೀವಿ ಇವಾಗೂ ನಮ್ಮ್ ಸಹೋದರಲ್ಲೂ ಎಲ್ಲ. ಯಾವಾಗ ಒಟ್ಟಿಗೆ ಸೇರಿದಾಗ ಹ್ಮ್ ಚೆನ್ನಾಗಿರುತ್ತೆ. ಮತ್ತೆ ಆಡ್ಬೇಕಲ್ವಾ ಇವಾಗೆ ಹ್ಮ್ ನೀವು ಆಡಿ.
ಹಾ.
ಸರಿ.
ಹ್ಮ್ ಸರಿ.